ಹಲೋ
ಕೇಳಿಸ್ತಿದಯಾ
ಹಾ ಕೇಳ್ತದೆ ನಿಮ್ಗೆ
ಹಾ ಕಣಿಸ್ತಿದೆ ಊಟ ಮಾಡುದ್ರಾ
ಹ್ಮ್ ಆಯ್ತು ಊಟ ನಿಮ್ದು
ಹ್ಮ ಆಯ್ತು ಏನ್ ಮಾಡ್ತಿದ್ದೀರಾ
ಏನಿಲ್ಲ ಮಳೆ ಬರ್ತಾ ಇತ್ತು ನಮ್ ಕಡೆ
ಹಾ ಹಾ ನಮ್ ಕಡೆ ಬಿಸಿಲು ನಮ್ ಕಡೆ ಬಿಸಿಲು ಬಂದಿದೆ
ಹಾ ಮಳೆ ಆಗಲ್ವಾ ನಿಮ್ ಕಡೆ
ಇಲ್ಲ ಬೆಳಗ್ಗೆ ಒಂದ್ ಸ್ವಲ್ಪ ಹನಿ ಹನಿ ಅ ತರ ಇತ್ತು ಅಷ್ಟೇ ಮಳೆ ಏನ್ಲಿಲ್ಲ ಹ್ಮ್ ಏನ್ ಏನ್ ಮಾಡ್ತಿದ್ರಿ
ಇಲ್ಲ ಫ್ರೆಂಡ್ಸ್ ಎಲ್ಲ ಇದ್ರು ಸುಮ್ಮನೆ ಸುಮ್ಮ್ನೆ ಕುೂತ್ಕೊಂಡಿದ್ದೆ ಅವ್ರಗಡೆ
ಹಾ ನೀವೇನು ಓದ್ತಿರದಾ
ಹ್ಮ್ ನಾವವು ಓರ್ತಾ ಇದ್ದೀವಿ
ಹ್ಮ್ ಏನ್ ಇಂಜಿನಿಯರಿಂಗ್ ನಾ ನೀವುನು
ನಾಾನಾ ಇಲ್ಲ ನಾು ಡಿಪ್ಲೊಮ ಮಾಡಿರದು
ಓಕೆ ಯಾವದು ಡಿಪ್ಲೊಮಲ್ಲಿ
ಹ
ಹಾ
ಕಂಪ್ಯೂಟರ್ ಸೈನ್ಸ್ ಅಂತ ಬರುತ್ತಲ್ಲ
ಹಾ ಓಕೆ ಓಕೆ ಗೊತ್ತಾಯ್ತು
ನೀವ ನ್ ಮಾಡಿದೀರಿ
ನಾನ ಡಿಗ್ರಿ ಓದ್ತಿದ್ದೀನಿ ಡೈರಿ ಸೈನ್ಸ್ ಅಂತ ಹೇಳಿ
ಹೌದಾ
ಹ್ಮ್ ಗೊತ್ತಾ ಡೇರಿ ಸೈನ್ಸ್ ಬಗ್ಗೆ
ಹ ಅಷ್ಟೊಂದು ಗೊತ್ತಿಲ್ಲ ನಮಗೂ
ಹ್ಮ್ ಹೋಗ್ಲಿೇಳಿದ್ರಾ ಇಲ್ಲ
ಎನಕ
ಮೇರಿ ಸೈನ್ಸ್ ಕೋರ್ಸ್ ಕೇಳಿದೀರಾ ಇಲ್ಲ ಅಂದೆ
ಇಲ್ಲ ಇಲ್ಲ ಕೇಳಿಲ್ಲ
ಹ್ಮ್ ಆಯ್ತಾಯ್ತು
ಮತೇನು ಹಾಸ್ಟೆಲ್ ಏನ್ ಮನೇಲ
ಹ ಹಾಸ್ಟೆಲ್ ಅಲ್ಲೇ
ಅಸ್ಲಾ ಎಲ್ಲಿ ನೀ ನೀವರೋದು
ಹೆಬ್ಬಾಳ ಬೆಂಗ್ಗಳೂರು
ಹೆಬ್ಬಾಳಾನ
ಹ್ಮ್ ವೆಟ್ರನರಿ ಗೊತ್ತಾ ಹೋಗ್ಲಿ
ವೇಟ್ಟರ್ನಾರನಾ
ಹ ವೆಟ್ರನರಿ ಅಂಡವ ಬರುತ್ತೆ ನಮ್ದು
ಹೌ
ವೀಕೆಂಡ್ ಪ್ಲಾನ್ಸ್ ಏನಿಲ್ವಾ ಹೊರಗಡೆ ಹೋಗದು
ಇವತೆ ಹೋಗ್ಬೇಕು ಅದೇ ಪ್ಲಾನ್ ಮಾಡಿದೀವಿ
ಎಲ್ಲಿಗ್ ಹೋಗ್ಬೇಕಂತ
ಚಿಕ್ಕಮಂಗಗಳೂರು ಆ ಸೈಡ್ ಅಲ್ಲಿ ಹೋಗಬೇಕ ಅಂತ ಮಾಡಿದ್ದೆ ಬೈಕ್ ಅಲ್ಲಿ
ಹಾ ಚೆನ್ನಾಗಿರುತ್ತು ಹೋಗ್ ಬನ್ನ ನೀವು ಇವೆಲ್ಲ ಈಗ ನನಗ್ ತುಂಬಾ ಆಸೆ ಆತರ ಎಲ್ಲ ಹೋಗೋದಿಕ್ಕೆ ಸುತ್ತಾಡೋದಿಕ್ಕೆ ಅಂತ ಬಟ್ ನಮ್ಗೆ ಎಕ್ಸಾಮ್ಸ್ ಇರುತ್ತೆ ಫುಲ್ ನಮ ಸೆಮ್ ಸ್ಟಾರ್ಟ್ ಆಗೈತ ಅಂತಂದ್ರೆ ಒಂದ್ ತಿಂಗಳಿಲ್ಲ ಹದನೈದ ದಿನ ಸ್ವಲ್ಪ ಫ್ರೀ ಇರ್ತೀವಿ ಅದ ಆಮೇಲೆ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ಬಿಟ್ರೆ ಸೆಮ್ ಎಂಡ್ ವರೆಗೂ ನಮ್ಗೆ ಎಕ್ಸಾಮ್ಸ್ ನಡೀತಾನೆ ಇರ್ತವೆ
ಹೌದಾ
ಪಿಜಜಾ ಕೃವಿಜ್ಜ ಅದಾದ್ಮೇಲೆ ಇಂಟರ್ನಲ್ಸ್ ಅದಾದ್ಮೇಲೆ ಮತ್ತ ಕ್ವಿಸ ಆದ್ಮೇಲೆ ಪ್ರಾಕ್ಟ ಕಲ್ಸ ಅದಾದ್ಮೇಲೆ ನೆಕ್ಸ್ಟ್ಲ್ಸ ಆಯ್ತ್ ಸಲ ಬರಿತೀವಿ ನಾವು
ಹಾ
ಹಂಗಾಗಿ ಎಲ್ಲೋ ಹೋಗೋದಕ್ಕ ಆಗದಿಲ್ಲ್ಮ
ಹಾ ಹಾ
ಹ್ಮ್
ನಾವು ಹೋಗ್ಬೇಕು ಇನ್ನು ಎರಡು ದಿನ ಬಿಟ್ಟು ಹೋಗ್ಬೇಕು ಅಂತ ಮಾಡಿದ್ದೀವಿ
ಹ್ಮ್ ಹೋಗ್ ಬನ್ನಿ ಚೆನ್ನಾಗಿರತ್ತೆ
ನಾಲ್ಕ್ ಜನ ಆಗಿದ್ದೀವಿ ಎರಡು ಬೈಕ್ ಇದ್ದವೆ ಎನ್ ಎಸ್ ಮೊನೇ ರೀಸೆಂಟ್ ಆಗ ತಗೊಂಡವ ನನ್ನ ಫ್ರೆಂಡ್ ಒಬ್ಬ
ಹಾ ಹಾ
ಹ್ಮ್ ಅವ್ರ ಜೊತೆ ಹೋಗ್ತ್ತ ಇವಾಗ
ಹಾ
ನೀವು್ ಟೆಂತ್ ಅದೆಲ್ಲ ಅಲ್ಲೇನ ಕಲ್ತರ
ನಾನ್ ಟೆಂತ್ವರೆಗೂ ನಮ್ಮೂರಲ್ಲಿ ಓದಿದ್ದು ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಅದಾದ್ಮೇಲೆ ಪಿ ಯು ಎಲ್ಲಾ ನಮ್ಮ್ ಊರಿಂದ ಒಂದ್ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಕಾಲೇಜ್ ಅಲ್ಲಿ ಓದಿದ್ದು ಅಕ್ಷರ ಪಿ ಯು ಕಾಲೇಜ್ ಅಂತ ಹೇಳಿ ಅದ ಅ ಆದ್ಮೇಲೆ ಡಿಗ್ರಿಗೆ ಸಿ ಇ ಟಿ ಇಂದ ಈ ಈ ಕಾಲೇಜ್ ನನಗೆ ಸಿಕ್ಕಿದ್ದು
ಅದಾ
ಹ್ಮ್ ಅದಾದ್ಮೇಲೆ ಇಲ್ಲಿ ಜಾಯ್ನ್ ಆಗಿತ್ತು ನಾನು ಅಲ್ಲಿವರೆಗೂ ಇನ್ನೊಂದು ಟೂ ಇಯರ್ಸ್ ಇದೆ ಈಗ ನನ್ ಸೆಕೆಂಡ್ ಇಯರ್ ಇನ್ನೊಂದು ಟು ಇಯರ್ ಹ್ಮ್
ಅ ಹೋಗಿದ್ರ ಇವತ್ತು ಕಾಲೇಜ್ ಎಗ್ಜಾಮಸ ಇದುವ ಇವಾಗ ನಿಮ್ಮಗೆ
ಇಲ್ಲ ಮಂಡೇ ಇಂದ ಎಕ್ಸಾಮ್ಸ್ ಇದೆ
ಹದನೈಳಕ ಸ್ಟಾರ್ಟ್ ಆಗುತ್ತಾ
ಹಾ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ ಇಂಟ್ರ ನಲ್ಸು ಅದಾದ್ಮೇಲೆ ಹದ್ದನೈದ ತಾರೀಕಿಗೆ ಮುಗಿಯುತ್ತೆ
ಹ ಬ ಅಲ್ಲಿ ಇದು ಎಲ್ಲಾ ಫ್ರೆಂಡ್ಸ್ ಅವ್ರೆ ಬಂದವ್ರೆ ಹೊರಗಡೆ ಇಂದ
ಹಾ ಹಾ
ಅಲ್ಲಿ ಕನಕನಗರ ಅಂತ ಇದೆಯಲ್ಲ ಗೊತ್ತಾ ಬೆಂಗ್ಳೂರ್ ಸೈಡು ಕನಕನಗರ ಅಂತ ಒಂದ್ ಏರಿಯಾ ಇದೆ ಅಲ್ಲ ಗೊತ್ತಾ ಅಂತ ಕೇಳಿದ್ರೆ
ಇಲ್ಲ ಇಲ್ಲ ಗೊತ್ತಿಲ್ಲ
ಅದೇ ಹೆಬ್ಬಾಳ ಸೈಡ್ ಇರೋದ ಅಂತ ಅಂದ್ರ
ಗೊತ್ತಿಲ್ಲ ನಾನ ಅಷ್ಟು ಎಲ್ಲೂ ಹೊರಗಡೆ ಹೋಗೋದಿಲ್ಲ ಅಷ್ಟು ಗೊತ್ತಿಲ್ಲ
ಅದೇ ಬಾಳ ಕೇಳಿದ್ವಿ ನಾವು ಅಂದ್ರೆ ನಾನು ಬೆಂಗಳೂರ ಏನ ನೋಡಿಲ್ವಾ
ಹಾ
ಅಂದ್ರೆ ನಮ್ಮ್ ಅಪ್ಪ ಅಮ್ಮ ಅಲ್ಲೇ ಕೆಲ್ಸಕ್ ಹೋಗಿದ್ರಿ ಈಗ ಒಂದ್ ವರ್ಷದಿಂದ
ಹಾ ಹಾ ಹ
ಅದೇ ಬಾಳ ಸಮೀಪ ಇದೀವಿಬ್ಬಾ ಅಂತ ಹೇಳಿದ್ರು ಅದಾ ಕೇಳಿದೆ ನಾನು
ಹ್ಮ್ ಗೊತ್ತಿಲ್ಲ್ಎಲ್ ಬರುತ್ತೆ ಅಂತ ಹೇಳ್ಬಿಟ್ರಿ
ಹಾ ಹಾ ಮತ್ತೆ ಇದು ಜಾತ್ರೆ ಅಂದ್ರೆ ಆಗತ್ತಾ ನಿಮ್ಮೂಊರಲ್ಲಿ
ಜಾತ್ರೆ ನಮ್ ಕಡೆ ಮಾಡ್ತಾರೆ ಬಟ್ ಅಷ್ಟೊಂದು ನನ್ ಫೇಮಸ್ ಇಲ್ಲ ಕರ್ಗ ಮಾಡ್ತಾರೆ
ಹಾ ಹಾ
ಹ ಅದು ಬಿಟ್ರೆ ರಥ ಹೇಳಿತಾರೆ
ಹಾ ಹಾ
ಹ್ಮ್ ನಮ ತಾತನೂಊರಲ್ಲಿ ಮಾಡ್ತಾರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಕೆ ಜಿ ಎಫ್ ಕೆ ಜಿ ಎಫ್ ಗೊತ್ತಾ
ಎಲ್ಲರಣ ಕೆಜಿ ಆಫು
ಹಾ ಹಾ ಕೋಲಾರ ಹತ್ರ
ಹಾ ಹಾ
ಅಲ್ಲಿ
ಆ ಸೈಡ
ಹಾ ಅಲ್ಲಿ ನಮ ತಾತ ಅವರು ಬರುತ್ತೆ ಅದು ಸ್ವಲ್ಪ ಗ್ರ್ಯಾಂಡ್ ಆಗ ಮಾಡ್ತಾರೆ ಹ್ಮ್
ಹ್ಮ್ ನಾವ ಇರೋದಿಲ್ಲ ಹಳ್ಳಿಈ ಸೈಡ್ ಅಲ್ವಾ ಈ ಕಡೆ
ಹ್ಮ್ ಹ್ಮ್ ನಾನು ಹಳ್ಳಿ ಕಡೆಯಿಂದಾನೇ ಬಂದಿರೋದು ಇಲ್ಲಿಗೆ ಓದಕ್ಕೆಂತ
ಹ್ಮ್ ಅಂದ್ರೆ ನೀವು ಆ ಕಡೆ ಬೆಂಗ್ಳೂರ್ ಸೈಡ್ ಅಲ್ಲ ಹೇಳಳ್ಳಿ ಅಂದ್ರೆ ನಮ್ದು
ಅಂದ್ರೆ ನಾನೀಗ ಓದ್ತಿರೋ ಸಿಟಿ
ಅಂದ್ರೆ ನೀವು ಹಳ್ಳಿಯಲ್ಲಿ ಬೆಳೆದಿರೋದು
ಹಾ ನಾನ್ ಹಳ್ಳಿಯಲ್ಲಿ ಬೆಳದಿರೋದು ಹ್ಮ್ ನಿಮ್ಗೆ ಅಡ್ಗೆ ಏನಾದ್ರು ಬರುತ್ತಾ ಹಾಸ್ಟಲಲ್ ಎಲ್ಲ ಇದ್ರಲ್ಲ
ಹಾಸ್ಟ್ಲಿ ಇವಾಗ ಒಂದು ತ್ರೀ ಇಯರ್ ಆಯತು ನನ್ ಹಾಸ್ಟ್ಲ ಇರೋ ಹೊತ್ತು
ಹ್ಮ್ ಮತ್ತೆ ಕಲ್ತಿರ್ಬೇಕಲ್ಲ
ಹ್ಮ್ ಕಲ್ತಿದ್ದೀವಿ ಸ್ವಲ್ಪ ಸ್ವಲ್ಪ ಬರುತ್ತೆ ಮಾಡ್ತೇನಿ ಚಿತ್ರಾನ್ನ ಮಾಡ್ತೀನಿ
ಹ್ಮ
ಮತ್ತೆ ಬೆಳೆ ಅದೆಲ್ಲ ಮಾಡಕ್ ಬು ಬೆಳೆ ಸಾಂಬಾರು
ಹ್ಮ್ ಹ್ಮ್ ಹ್ಮ್ ಮತ್ತೆ ಇನ್ನೇನ್ ಆರಾಮ್ ಅದೀವಿ ಹಾ
ಅಷ್ಟೇ ಚಪಾತಿ ಒಂದು ಬಿಟ್ಟ ಎಲ್ಲ ಮಾಡ್ತನಿ ಇನ್ಯಾವುದೂ ಬರಲ್ಲ
ಹ್ಮ್ ಹ ಆಸ್ಟೆಲ್ ಅಲ್ಲಿ ಫುಡ್ ಚೆನ್ನಾಗಿಲ್ಲ ಅಂದ್ರೆ ನೀವೇ ಮಾಡ್ಕೋಬೋದ ಹಂಗಿದ್ರೆ
ಹ್ಮ್ ನಾ ಮಾಡ್ಕೊಳ ಹತಾರನೆಲ್ಲಾ
ಹ್ಮ್
ಅಂದ್ರೆ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಈ ತರ ಪಾರ್ಟಿ ಅಂತ ಮಾಡ್ತೀವಿ ಅವಾಗವಾಗ
ಹಾ ಹಾ
ನೀನೇ ಮಾಡಿದ್ವಿ ನೈಟು..
ಹ... ಹ ನಿನ್ನೆ ಏನ್ ಮಾಡಿದ್ರಿ ಏನ್ ಚಿಕನ್ ಮಾಡ್ಕೊಂಡಿದ್ರಾ...
ಹಾ ಚಿಕನ್ ಮಾಡಿ ನಿಮ್ಗೆಂಗ ಗೊತ್ತಾಯ್ತು..
ಇಲ್ಲ ಹಂಗೆ ಸ್ವಲ್ಪ ಆ ನಾನ್ ವೆಜ್ ಜಾಸ್ತಿ ತಿಂತಿರಲ್ಲ... ನಿನ್ನೆ
ಪಾರ್ಟಿ ಅಂದನಲ್ ಎಲ್ಲ ಅದಕ ಕೇಳಿದ್ರ ಹಾ ಹಾ
ಯೂಶಲಿ ಫ್ರೈಡೇಸ್ ಮತ್ತೆ ಟ್ಯೂಸ್ಡೇ ಜಾಸ್ತಿ ತಿಂತಾರಲ್ವಾ ಅದಕ್ಕೆ ಕೇಳಿದೆ
ಸ್ವೀಟ್ ಇದೆ ನಮ್ದು ಹಲೋ
ಮತ್ತ ಇನ್ನೇನ್ರಿ....
ಹದ ಇದೆ
ಹಲೋ......
ಅತ್ತಾ
ಕೇಳಿಸ್ತಿದ್ಯಾ ನಾನ್ ಮಾತಾಡ್ತಿರೋದು...
ಹ್ಮ್ ನಿಮಗೆ
ಎಲ್ಲೋ ದೂರದಲ್ಲಿ ಮಾತಾಡ್ದಂಗ ಕೇಳಿಸತಿದೆ ನನ್ಗೆ...
ಹೌದಾ ಇನ್ನ ನೆಟ್ವರ್ಕ್ ಪ್ರಾಬ್ಲಮ್ ಇದೇನ
ಹಾ.....
ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಏನೋ ಸ್ವಲ್ಪ ಕೇಳ್ತಾ ಇಲ್ಲಾ...
ಹ್ಮ.....
ಇವಾಗ ಕೇಳುತ್ತಾ.....
ಹಾ ಈಗ ಕೇಳಿಸ್ತಿದೆ ಹೇಳಿ....
ಹೊಲ ಗದ್ದೆ ಏನರ ಇದ್ಯ ಅಂತ ಕೇಳ್ದೇನೆ ನಿಮ್ಗ್
ಏನ್ ಕೇಳದ್ರಿ......
ಹೊಲ ಗದ್ದೆ ಕೃಷಿ....
ಇಲ್ಲ ನಮ್ಮದೊಂದು ಹೋಟ್ಲ್ ಇದೆ ಚಿಕ್ಕದು. ನಮ್ಮ ಪಪ್ಪಾ ಅಮ್ಮ ಆ ವೆಜ್ ವೆಜ್....
ಬೆಳಿಗ್ಗೆ ತಿಂಡಿ ಅದು ಮಾಡ್ತಾರೆ ಮುಗಸ್ಕೊಂಡ್ ಬಿಡತಾರೆ ಅಷ್ಟೆ
ಹೌದಾ.....
ಹ್ಮ್ ಹೌದು. ಮತ್ಇನಏನ್ರೀ
ಹ ಅದು ನಿ ಮೊಹರಂ ಆ ತರ ಮಾಡತರ ಮೊಹರಂ ಬಯತಫೋನ್ದಾಗೆ
ಹ ಅದೇ ಅವ್ರ ಧರ್ಮದವರು ಅವ್ರು ಮಾಡ್ತಾರ ಅಷ್ಟೇ ಇನ್ ಬೇರೆ ಅಷ್...... ಅದ ನಾವೇನ್ ಗ್ರ್ಯಾಂಡ್ ಆಗ ಮಾಡದಿಲ್ಲ.....
ನಮ್ಮ ಊರಲ್ಲಿ ಧರ್ಮ ಅಂತ ಎಲ್ಲರ ಸೇರಿ ಮಾಡ್ತಾರ ಅಲ್ಲಾ ಅದಕ್ಕೆ ಕೇಳ್ದೆ
ಹ ನಮ್ಮಲ್ಲಿ ಆತರ ಇಲ್ಲ ಅವರ ಅವರು ಮಾಡ್ಕೋತಾರ ಅಷ್ಟೇ..
ನಮ ಊರಲ್ಲಿ ಎಲ್ಲಾ ಧರ್ಮದರ ಸೇರೆ ಮಾಡೋದು.
ಹ ಈ ಕಡೆ ದೀಪಾವಳಿ ಇವೆಲ್ಲ ವರಮಹಾಲಕ್ಷ್ಮಿ ಹಬ್ಬ
ಹಾ...
ಈ ತರ ಸ್ವಲ್ಪ ಚೆನ್ನಾಗ್ ಗ್ರ್ಯಾಂಡ್ ಆಗಿ ಮಾಡ್ಕೊತವಿ... ನಮ್ಮನೆಲಂತೂ ಕಲ್ಶಾ ಇಡ ತಿವೆ ಹ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಾ ಸಿ ಎಲ್ಲಾ ಅದೇ ಕಳಸಿಕೆ ಉಡ್ಸಿ ಸ್ವಲ್ಪ ಚೆನ್ನಾಗ್ ಹಣ್ಣು ಎಲ್ಲಾ ತಂದು ಇಟ್ಟು ಪೂಜೆ ಮಾಡ್ತಿನಿ
ಹ
ಮತ್ತೆ ಗಣಪತಿ ಹಬ್ಬ.
ಯುಗಾದಿ ಎಲ್ಲಾ ಮಾಡ್ತಾರ ಯುಗಾದಿ ಹಬ್ಬ ಈತರ
ಹಾ ಮಾಡ್ತೀವಿ
ಅಲ್ಲೆ ಯುಗಾದಿನೂ ಒಂದ್ ಜಾತ್ರೆ ಆಗುತ್ತೆ.
ಹಾ ನಮ್ಮಲ್ಲಿ ಜಾತ್ರೆಗಳು ಕಮ್ಮಿ ಅನ್ಕೊಳ್ಳಿ. ಅಷ್ಟೇನ್ ಮಾಡೋದಿಲ್ಲ ನಿಮ್ ಕಡೆ ಜಾಸ್ತಿ ಸ್ವಲ್ಪ ಜಾತ್ರೆ ಅದು ಇದೆಲ್ಲ ಚೆನ್ನಾಗ್ ಮಾಡ್ತಾರೆ.
ಹ್ಮ್ ಜಾತ್ರೆ ಆಗುತ್ತೆ ಆದ್ರೆ ನಮ್ಮೂರಲ್ಲೂ ಕೂಡ ಒನ್ ಇಯರ್ ಅಲ್ಲಿ ಒಂದ್ ಜಾತ್ರೆ ಅಷ್ಟೇ ಆಗುತ್ತೆ.
ಹ್ಮ್
ಮೂರು ವರ್ಷಕ್ಕೊಮ್ಮೆ ಒಂದು ಜಾತ್ರೆ ಆಗುತ್ತೆ ಗ್ರಾಮ ದೇವತೆ ಜಾತ್ರೆ. ಅ
ಸರಿ ಆಯ್ತು ತಗೊಳ್ಳಿ ನನ್ಗ್ ಒಂದು ಬೇರೆ ಯಾವುದೋ ಕಾಲ್ ಬರ್ತಿದೆ ನನ್ ಮತ್ ಮಾಡ ನೀವ್ ಮತ್ತೆ ಮಾಡ್ಲಿಲ್ಲ ಅಂತಂದೆ